ಆ ಹೇಳಿ ಕೇಳಿಸ್ತಾ ಇದಯಾ
ಹ್ಮ ಕೇಳಸ್ತೇದೆ ಹ್ಮ್ ನಿಮ್ಮ್ ಹೆಸರು
ನಮ್ಮ ಹೆಸರುರು ಸಪ್ತಲ ಅಂತ
ಹೌದಾ ನೀವ ಏನ್ ಮಾಡ್ತಿದೀರಾ ನೀವ್ ಇವಾಗು
ನಾವು ಇಂಜಿನಿಯರಿಂಗ್ ಎರಡನೇ ವರ್ಷ ಓದ್ತಾ ಇರೋದ ನೀವು
ಹೌದಾ ನಾವು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಓದ್ತಿದರೋದು
ಹ ಅಂಗ್ರ ಓದ್ತಾರೆದನು ಕೆಲ್ಸ ಮಾಡ್ತಾ ಇಲ್ಲಾ
ಇಲ್ಲ ಇಲ್ಲ ಇಲ್ಲ ಮಾತ ನೀವು
ಮುಂದಿನ ವರ್ಷದಿಂದ ನೋಡ್ಕೋಬೇಕ ಏನಾದ್ರೂ ಕೆಲಸ ಹ್ಮ್ ಅಂದ್ರೆ ಅಂದ್ರೆ ಜಾಬ್ ನೋಡ ಕೋಬೇಕು
ಹ ಅದೇ ಅರ್ಥ ಆಯ್ತು ಅರ್ಥ ಆಯ್ತು ನೆಕ್ಸ್ಟ್ ನಿಮ್ಗೆ ಪ್ಲೇಸ್ಮೆಂಟ್ ಇಂಟರ್ವ್ಯೂಸ್ ಮತ್ತೆ ಇಂಟರ್ನ್ಶಿಪ್ಸ್ ಇರ್ತ ತಾನೆ
ಹೌದೌದು ನೆಕ್ಸ್ಟ್ ವರ್ಷದಿಂದ ಇರುತ್ತೆ
ಹ್ಮ್ ಊಟ ಮಾಡಿದ್ದ ಅ ನೀವು
ಹ ನೀವು
ಹ್ಮ್ ಮಾಡಿದ್ದೇನೆ
ತನ್ರಿ
ನ ಹ್ಮ್ ನಿನ್ನೆ ಮಂ್ಗಳವಾರ ತಾನೆ ಅದಕ್ಕೆ ಚಿಕನ್ ಮಾಡಿದರು
ಓ ನೀವಿ ಇರೋದ ಎಲ್ಲಿ ನೀವು ಹಾಸ್ಟೆಲ್ ಎಲ್ಲ ಅಥವಾ ಪಿ ಜಿ ಎಲ್ಲ
ನಾವಿರೋದು ಹಾಸ್ಟೆಲ್ ಅಲ್ಲಿ
ಹ್ಮ ಹಾ್
ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ಎನ್ ಎಸ್ ಪಾಳ್ಯ ಕಡೆ ಬರ್ ಬೆಂಗಳೂರು
ಹಾ ಹಾ ಎಂ ಎಸ್ ಪಳ
ಹ್ಮ್ ವಿದ್ಯಾರಣ್ಯಪುರ ಆತ
ಕೆ ಓಕೆ ಕೆ ನಾವು ಇಲ್ಲಿ ನಾವು ಬೆಂಗ್ಗಳೂರಲ್ಲೇ ಓದ್ತಾ ಇರೋದು ದೊಡ್ಬಳ್ಳಾಪುರ ರೋಡ್ ಸೈಡ್ ನವು
ಹೌದಾ
ಹಾ ಮತ್ತೆ ಏನ್ ಎಲ್ಲ ಏನ್ ಮಾಡ್ತಾ ಇದಾರೆ ನಿಮ್ ಗೆಳೆಯರೆಲ್ಲ
ನಮ್ ಗೆಳೆಯರ ಗೆಳೆಯರ ಗೆಳೆಯರ ಅಂದ್ರೆ ರೂಮಲ್ಲಿ ಈಗ ಏನ್ ಮಾಡ್ತಾರೆ ಆಯ್ತು ಟ್ವೆಲ್ವ ತರ್ಟಿ ಆಯ್ತು ಎಲ್ಲ ಲೈಟ್ ಆಫ್ ಮಾಡ ನೋ ಎಲ್ಲ ತಮ್ಮ ತ್ ಫೋನ್ ಯೂಸ್ ಮಾಡ್ಕೊಂಡ್ ಬಂದಿದ್ದಾರೆ ಹ ಬುರಾಯದ ಮಹಲ್ ಪ್ರಿಪರೇಷನ್ ಅಲ್ಲಿ ಬಿಸಿ ಆಗಿದ್ದಾರೆ
ಓ ಏನ್ ಆಯುಧಗಳಂದ್ರೆ ಚಿಟ್ಟ
ಹಾ ಅದೇ
ಓ ತುಂಬಾ ಬಿಸಿ ಇದಾರ ಹಾಗಾದ್ರೆ
ಹ್ಮ್ ಬಾ ನೀವು ಮಾಡ್ತೀರಾ ಅದು
ಹೌದ ನಾವು ಮಾಡ್ತೀವಿ ಅದ್ರಲ್ಲ ಏನ್ ಕಮಿಲ್ಲ
ಪ್ಪ ಅಂತಿದೀರಾ ಪಾ
ಅಂಗಲ್ಲ ಅಂದ್ರೆ ನಾ ನಾ ಇಷ್ಟೆಲ್ಲ ಬ್ಯಝಿ ಇರೋದಿಲ್ಲ ಓ ಓದೋದೆಲ್ಲ ಓದ್ತೀವಿ ಬಾಳ ಎಷ್ಟು ಓದದ್ರು ಕೂಡ ತಲೆಗ ಹೋಗಲಿಲ್ಲ ಆದ್ರೆ ಅವ್ನ್ ಮಾತ್ರ ಬರ್ಕೊಂಡಂತೇವಿ
ಕಾಲೇಜದು
ಅದು ತುಂಬಾ ಸ್ಟ್ರಿಟ್ ಇದೆ ತಾನೆ ಕಾಲೇಜು ಮತ್ತೆ ಹಿಂಗೆಲ್ಲಾ ಆಯುಧಗಳನೆೆಲ್ಲ ಇಟ್ಕೊಂಡೋದ್ರೆ ನಡಿಯುತ್ತಾ ಅಲ್ಲಿ
ಎ ಚಟ್ಯಾಲೆಂಟ್ ಇದ್ದೋರು ಹೆಂಗಾದ್ರು ಇಟರ್ನ್ ಹೋಗ್ತಾರೆ ಅಂತದ್ರಲ್ಲಿ ಎಕ್ಸ್ಪೋರ್ಟ್ ಇದ್ದಾರ
ಹ್ಮ್ ಮತ್ತೆ
ಹ್ಮ್ ಹ್ಮ್ ಕಳ್ಳಾ ಪಲೀಸ್ರು ಅಂದ್ರುನು ಕಳ್ಳ ಕಳ್ಳನ ಹ್ಮ್ ಮತ್ತೆ ಎಕ್ಸಾಮ್ಸ್ ಯಾವಾಗವೆ ನಿಮ್ದು
ನಮಗೆ ಈ ತಿಂಗಳು ಇಪ್ಪತ್ತೆರಡರಿಂದ ಮುಂದಿನ ತಿಂಗಳು ಒಂಬತ್ತನೇ ತಾರಖ ಬಗಿದೆ
ಹ್ಮ್ ಹ್ಮ್ ಹ್ಮ್
ಆಮೇಲೆ ಆಮೇಲೆ ಒಂದು ರೀತಿ ತಿಂಗಳ ರಜೆ ನಮಗೆ
ಹೌದಾ ನಿಮ್ಗೆ ಪ್ರ ಪ್ರವಾಸದಲ್ಲಿ ಇಷ್ಟ ಇದೆ ಟ
ಹೌದು ಇಷ್ಟ ಇದೆ ನಮಗೆ ಜಾಸ್ತಿ ಬೆ ಬೆಟ್ಟದ ಕಡೆ ಹೋಗಕ್ಕೆೆ ತುಂಬಾ ಇಷ್ಟ
ಹೌದಾ ನನ್ಗೂ ಸೇ ಅಂದ್ರೆ ವೆಸ್ಟರ್ನ್ ಗಘಾಟ್ಸ್ ಗಾರ್ಟ್ಸ್ ಸೆಕ್ಷನ್ಸ್ಹಾ ಹೌದಾ ಬೀಳಲ್ವ ನೀವು
ಇಲ್ಲ ಇಲ್ಲ ಹಂಗೇನಿಲ್ಲ
ಹಾ ಹ್ಮ್ ಎಲ್ ಎಲ್ ಹೋಗಿದಿರಿ ಇಲ್ಲ ನೀವು ಹಂಗ್ ಬೆಟ್ಟ ಕಡಿ
ಹಂಗ ಲೆಕ್ಕ ಹಾಕೊಂಡ್ರೆ ನಾವು ಇದು ಹ ಹೋಗಿಲ್ಲ ಹೋಗ್ಬೇಕು
ಹೋಗ್ಬೇಕ್ ಅನ್ಕೊಂಡಿದೀರಾ
ಹ್ಮ್
ಫೇವರಟ್ ಪ್ಲಸ್ ಆ ನಿನ್ಗೆ
ನಮಗ್ ಫೇವ್ರೇಟ್ ಅಂದ್ರೆ ಕರ್ನಾಟಕದಲ್ಲ ಆಲ್ ಓವರ್ ಇಂಡಿಯಾನ
ಆಲ್ ಓವರ್ ಇಂಡಿಯಾ ಹೇಳಿ ಪರವಾಗಿಲ್ಲ ಕರ್ನಾಟಕದಲ್ಲೇ ಫೇವ್ರೇಟ್ ಇರ್ಬೇಕಂತ ಏನಿಲ್ಲ ಅಂದ ಫಾರಿನ್ ಹೇತಾರ ಫಾರಿನ್ ಅಲ್ಲಿ ಹ್ಮ
ಇಂಡಿಯಾದಲ್ಲಿ ಬಂದ್ಬಿಟ್ರೆ ರಾಜಸ್ಥಾನ್ ಕಡೆನ ಇಷ್ಟ
ರಾಜಸ್ಥಾನಲ್ಲಿ ಬೆಟ್ಟ ಟ್ಟ ಇಲ್ವಲ್ಲ
ಬೆಟ್ಟ ಇಲ್ಲ ಅಂದ್ರೆ ಅಲ್ಲೆಲ್ಲಾ ಇಷ್ಟ ಪ್ರವಾಸ ಹೋಗ್ಲಿಕ್ಕೆಲ್ಲ ಚೆನ್ನಾಗಿರುತ್ತಲ್ಲ
ಹ ಹೌ ಡೆಸರ್ಟ್ ಡೆಸರ್ಟ್ ಏರಿಯಾ ಅಲ್ಲಿ ಹೌ
ಮಧ್ಯಪ್ರದೇಶ ಎಲ್ಲ ಚೆನ್ನಾಗಿ ಇಷ್ಟ ಹ್ಮ್ ಅದು ಬಿಟ್ರೆ ಜಮ್ಮ ಜಮ್ಮು ಕಾಶ್ಮೀರ್ ಇಷ್ಟ
ಜಮ್ಮು ಕಾಶ್ಮೀರ್ ಎಲರಿಗೂ ಇಷ್ಟ ಆಗುತ್ತೆ ಹ್ಮ್ ಮಧ್ಯಪ್ರದೇಶದಲ್ಲಿ ಅಂತದ್ದ ಏನಿದೆ
ಎಲ್ಲಾ ಈ ಹಿಮಾಚಲಿ ಇದು ಇದು ಚಳಿಗಾಲದದಲ್ಲಿೆಲ್ಲಾ ಚೆನ್ನಾಗ ಇರುತ್ತಲ್ಲ ಎಲ್ಲ ಹೋಗಕ್ಕೆ
ಹಓ ಹ್ ಹ್ ನೀ್ ಮ ಮೇಘಾಲಯ ನೋಗಿ ಮಧ್ಯಪ್ರದೇಶ ಅಂದ ಇದೀರಾ ಅ
ಇಲ್ಲ ಇಲ್ಲ ಮಧ್ಯಪ್ರದೇಶ ಅಂದಿರದು ನಾನು
ಹೌದಾ ಓ ಅಲ್ಲಿ ಏನಿದೆ ಗೊತ್ತಿಲ್ಲ ನಂಗು ಅಷ್ಟು ಮನ್ನೆಗಾಲ ಆದ್ರೆ ಹ್ಮ ಬಹಳಷ್ಟು ಪ್ಲೇಸಸ್ ಇದೆ
ಜಾಸ್ತಿ ಇರೋದಂದ್ರೆ ಇದು ರಾಜಸ್ಥಾನಲ್ಲೇ ಇರೋದು
ಏನೇ ನೀವು ಹೇಳ ರಾಜಸ್ಥಾಾನ ಪಿಂಕ್ ಸಿಟಿ
ಹ್ಮ್ ಜೈಪುರ್ ಪುಣ್ಣೆ ಅಲ್ಲ ಎಲ್ಲಾ ಜಾಸ್ತಿ ಇದ್ದಾವೆಲ್ಲ ಹ್ಮ್
ಅಕ್ಕೋರೆ ನೀವು ಪುಣೆನ ರಾಜಸ್ಥಾನಲ್ಲ ಇದೆ ಅಂದ ಬಿಟ್ರೆ
ಅಂದ್ರ ಅದ ಪಕ್ಕನ ಇ ಆಯ್ತಲ್ಲ ಅದಿಕ್ಕೆ
ಓ ಹೌದಾ ಹ
ಹಂಗೆ
ಪಕ್ಕಾ ಪಕ್ಕ ಇದೆನ
ಇವಾಗ ಬೆಂಗಳೂರು ಹೈದ್ರಾಬಾದ್ ಹೆಂಗೆ ಹಂಗೆ ಹ್ಮ್
ಹೋಗಿ ಚೆಕ್ ಮಾಡಿ ಒಂದಸಕ
ಹಾ ನೋಡ್ತಿ ನೋಡ್ತಿ
ಪುಣೆ ಇರೋದು ಮಹಾರಾಷ್ಟ್ರದಲ್ಲಿ
ಹ ಜೈಪುರ್ ಇರೋದು ರಾಜಸ್ಥಾನಲ್ಲಿ
ಹ್ಮ್ ಹೈದ್ರಾಬಾಾದ
ಆ ರಾಜಸ್ಥಾನ ಮಹಾರಾಷ್ಟ್ರ ಇದು ಪುಣೆ ಹಿಂದೆ ಮುಂದನೆೇ ತಾನೆ ಇರೋದು
ಗುಜರಾತ್ ಇಲ್ಲಿ ಸಮುದ್ರ ಸ್ವಿಮಿಂಗ್ ಮಾಡಕ್ ಹೋಗಿದ್ರ ಗುಜರಾತ್
ಗುಜರಾತ್ ಇರೋ ಸ್ವಲ್ಪ ಸೈಡ್ಗೈತೆ
ಹೌದಾ ಮೇ ಬಿ ಗುಜರಾತ್ ಏನ ಸ್ವಿಮ್ ಮಾಡಕ್ ಹೋಗಿದೆ ಇದು ಅಫ್ಘಾನಿಸ್ತಾನ್ ಹತ್ರ
ನೀವಾ
ಎಲ್ಲಾ ಗುಜರಾತ್
ಏನ
ಗುಜರಾತ್ ಗುಜರಾತ್ ಮಧ್ಯದಲ್ಲಿ ಬರುತ್ತೆ ಮತ್ತ ಅಹಮದಾಬಾದ ಅ ಸೂರತ್ ಆ ಪ್ಲೇಸ್ ಆಗಿಂದ ಹ್ಮ್ ಜೈಪುರ್ ಬರೋದು
ಓಕೆ ಓಕೆ ಹೇಳಿ
ಹ್ಮ್ ಮತ್ತೆ ಎಲ್ಲಿಗೆ ಹೋಗ್ಬು
ಮತ್ತೆ ಅದ್ ಬಿಟ್ರೆ ಎಲ್ಲೂ ಇಲ್ಲ
ಹೌದಾ ಈ್ ಕಡೆ ನಮ್ ಕರ್ನಾಟಕ ಸೈಡ್ ಇರ ಸೌತ್ ಇಂಡಿಯನ್ ಸೈಡ್ ಎಲ್ಲಾದೂ ಹೋಗ್ಬೇಕಕ್ ಅನ್ಕೊಂಡಿರಾ
ಸೌತ್ ಇಂಡಿಯನ್ ಸೈಡ್ ಆದ್ರೆ ಮಂಗ್ಗಳೂರ್ ಸೈಡ್ ಬೆಸ್ಟ್
ಮಂ್ಗಳೂರಾ
ಹ್ಮ್
ಯಾಕೆ ಮಂಗ್ಗಳೂರು
ಮಂ್ಗಳೂರಿ ಘಾಟಿಂಗ್ ಸೆಕ್ಷನ್ ಇದೆ ಅಲ್ಲಿ
ಓ ಹೌದಾ
ಹ್ಮ್ ಅದು ಬಿಟ್ರೆ ಸ್ವಲ್ಪ ದೇವಸ್ಥಾನಗಳೆಲ್ಲಾ ಜಾಸ್ತಿ ಇದಾವಲ್ಲ ಅದಕ್ಕೆ
ಓ ಹ ಹ ಬಕ್ತದ ಗಣ ನೀಬ
ಸ್ವಲ್ಪ
ಹಾ ಇರ್ಬೇಕಕ್ ಬಿಡಿ ನೀಗ ಇರ್ಬೇಕು ತಪ್ಪಿಲ್ಲ
ಎಕ್ಸಾಮ್ ಟೇಬಲ್ ಸ್ವಲ್ಪ ಜಾಸ್ತಿ
ಎಕ್ಸಾಮ್ ಬ ಬಂದ್ರೆನೆ ಸರಸ್ವಸ್ತ ನಂಗ ಪಕ್ತ
ಹಂಗೇನಿಲ್ಲ ಜಾಸ್ತಿ ನೆನಪಾಗುತ್ತೆ ಅವಾಗ
ಹ್ಮ್ ಬ ಬಲ್ಲ ಎಲ್ಲೂ ನನ್ ಬಕ್ತದೆ
ಪಾಸ ಪಾಸ ನ ಹಾಕ್ತಿೀವಿ ಹಿಂಗ ಆಯುಧಗಳೆಲ್ಲ ಇಟ್ಕೊಂಡ ಇಗ ಯಾರಿಗೂ ಸಿಗಾ ಬಿಳ್ಬಾರ್ದಂತೆ
ಹೌದುವ ಆಯ್ದಾಗ ಹ ಹ್ಮ್ ಹಣಗಳು ಅಷ್ಟೊಂದ ಆಯ್ದ ಇಡ್ಬೇಕು ಆಯ ಬರ ಕಾಲ ಟೈಮ್ ಅಲ್ಲಿ ಓದಿದ್ರೆ ಆಯ್ತಲ್ಲ
ಹಂಗಂತೀರಾ
ಹಾ
ಏನಂದ್ರೆ ಎಲ್ಲರ ಎಲ್ಲರೂ ಇಟ್ಕೊಂತಾರಂತೆ ಹಳ್ಬಿಟ್ಟು ನಾವು ಇಟ್ಕೋದಂಗೆ
ನಮಾಗ ಪಕ್ಕದವನ್ ಏನ್ ಮಾಡಕತನ ನಾವ್ ಅದೇ ಮಾಡ್ಬೇಕು ಅನ್ಕೊಂತತ್ತ ನಮ್ ನಮ್ ಇದ್ರ ಇಂಡಿಯಾದಲ್ಲಿ ಅದಕ್ಕೆ ಇನ್ನೂ ಡೆವಲಪ್ ಅದಕ್ಕೆ ಇನ್ನುೂ ಡೆವಲಪಿಂಗ್ ಕಂಟ್ರಿಯಲ್ಲೇ ಇದೆ ನಮ್ಮ್ ಇಂಡಿಯಾ
ಹ್ಮ್ ಹ್ಮ್ ನೀವ್ ಮಾಡಿ ಡೆವಲಪ್ಡ್ ಕಂಟ್ರಿ ಅಂತ
ನ ಅವಮನಿಗೆ ಅಷ್ಟೊಂದ ಸೀನ್ ಇಲ್ಲ
ಹ್ಮ್
ಅದ್ ಮಾಡಕು ಬೇಡ ಮಾಡೋದು ಬೇಡ ಅದು ಡೆವಲಪಿಂಗ್ ಅಲ್ಲೇ ಇರ್ಲಿ ಅದು ಕಂಟಿನ್ಯೂ ಆಗ್ಲಿ ಅದು ಯಾರ ಕೈಲೂನು ಆಗಲ್ಲ ಮಾಡಕ್
ಹಂಗತೀರಾ ಜನಸಂಖ್ಯೆ ಬೇರೆ ಜಾಸ್ತಿ ಇದೆ
ಹ್ಮ್ ಹ ಇಷ್ಟು ಕಂಡ್ರೆ ರಶ ರಷ್ಯಾನೇ ನಮ್ಗೆ ಒ ಮೂರಿನ ನಾಲ್ಕ್ ಇಂಡಿಯ ಆಗ್ತಾವ ರಷ್ಯಾ ಕಂಟ್ರಿ ಅದಕ್ಕೇಏ ಪಾಪುಲೇಷನ್ ನಮದ್ರಲ್ಲೇ ಬಾಳ ಇದೆ
ಹೌದೌದು ನೀವು ಮುಂದೆ ನೀವ್ ಮುಂದೆ ಅಬ್ರಾಡಿಗೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕಂದ್ರೆ ಇಷ್ಟ ನಿಮ್ಗೆ
ಅಬ್ರೋಡಾ
ಹಾ
ನಂಗೆ ಜಪಾನ್
ಜಪನ್ ಯಾಕ
ಜಪಾನ್ ಒಂದು
ಹ
ಸದ್ಯ ಜಪಾನ್ಗೆರಷ್ಟು ಟೆಕ್ನಾಲಜಿ ಬೇರೆ ಯಾವ್ ಕಂಟ್ ಗೂ ಇಲ್ಲ
ಅದನ್ನು ಸೌತ್ ಕೊರಿಯಾಕಿನ ಫಸ್ಟ್ ಜಾಸ್ತಿ ಇಂಪ್ಲಿಮೆಂಟ್ ಆಗಿದೆ ಜಪಾನ್ ಅಂತೆ
ಹ್ಮ್ ಸೌತ್ ಕೊರಿಯಾ ಸೌತ್ ಕೊರಿಯಾ ನಾ ಇನ್ನೊಂದು್ ಸೌತ್ ಕೊರಿಯಾನು ಆಸೆ ಇದೆ ನೋಡ್ಬೇಕು ಅನ್ನೋದು ಆಸೆ ಇದೆ ಸೌತ್ ಕೊರಿಯಾ ವಾ ವಾಹ್ ವಾಹ್ ವಾಹ್ ಯಾರು ಹೇಳಿದ್ದ್ ನಿಮ್ಗೆ ಜಪಾನ್ ಸೌತ್ ಕೊರಿಯಾ ಪಕ್ಕದದಲ್ಲಿ ಇದೆ ಅಂತ
ಪಕ್ಕದಲ್ಲಿ ಅಂದ್ರೆ ಹತ್ರ ಇದೆ ಅಂತ ಹಂಗೆ
ಸ ಅದ
ನೀವ್ ಮ್ಯಾಪಲ್ ಬೇಕಿರ ನೋಡ್ಕೊಳ್ರಿ
ಸರಿ ಸರಿ ನಾನೇ ನಮ್ದೇ ಮಿಸ್ಟಾಕ್ ಯಾಕೆ ಇರ್ತದ್ರ ಬಿ ನೀವು ಕರೆಕ್ಟ್ ಇರ್ತೀರ ಸೀನಿಯರ್ಸ್ ಎಲ್ಲ ನೀವು ನೀವು ಕರೆಕ್ಟ್ ಇರ್ತೀರಾ
ಹಂಗಿಲ್ಲಾ ಹೇಳದೇ ಇಲ್ಲ ಸೀನಿಯರ್ಸ್ ಎಲ್ಲ ಕರೆಕ್ಟ್ ಯಾರು ಎಲ್ಲ ಕರೆಕ್ಟ್ ಇರ್ತಾರೆ ಅಂತ ಹೇಳಕ್ಕ ಆಗಲ್ಲ
ಹೌದಾ ಹಂಗ್ ನ್ದೀರಾ
ಅಂದ್ರೆ ನನ್ ಮ್ಯಾಪ್ ನಾನು ನೀಟಾಗಿ ನೋಡಿದ್ದೀನಿನ್ ಜಪ್ಪ. ಮತ್ತೆ ಸೌತ್ ಕೊರಿಯಾ ಹತ್ರನೇ ಇದ್ದಾರೆ.
ಹೌದಾ ನಾವ ಯ. ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಹತ್ರ ಇದೆ ಅನ್ಸಿತ್ತು.
ಅ ಇವಾಗ ಇಂಡಿಯಾದಲ್ಲಿ ಸೌತ್ ಇಂಡಿಯಾ ಬೇರೆ ನಾರ್ತ್ ಇಂಡಿಯಾ ಬೇರೆ ಹಂಗೆ ಅಂದ್ರೆ ಸ್.
ಇಂಡಿಯಾ ಒಂದೇ ಕಂಟ್ರಿ ಆಗುತ್ತೆ. ಸೌತ್ ಇಂಡಿಯಾಾದ ಆದ್ರು ಒಂದೆ ಇಂಡಿಯಾದ್ರರು ಒಂದು. ಇಂಡಿಯಾ ಒಂದೇ ಕಂಟ್ರಿ ಸ ನಾರ್ತ್. ಕೊರಿಯಾಗರೆ ಸ.
ಹಂಗೆ ಕೊರಿಯ ಕೂಡ ಒಂದ ಸ್ವಪನನೆ ಟೈಮ್ ಹಂಗಗೆ ಇತ್ತಂತೆ ಹ ಅದ ಯ್ದೋ ಒಂದ್ ಕಿಂಗ್ ಬಂದು ಸ ಮಾಡಿರೋದು ರೂಲ್ಸ್ ಪ್ರಕಾರ
ಹಾ ಸರಿ ಆಯ್ತು ಯಾವಾಗಾದ ನಿಮ್. ಬೇಜಾರ ಆದ್ರೆ ಕಾಲ್ ಮಾಡಿ.
ಹ ಸರಿ ಬ ಹ್ಮ್.